ಆರಮ ಇದೀರಿ ಏನ ಹ್ಮ್ ಆರಾಮಿದೀನಪ್ಪಾ ಅಂದ್ರೆ ನಿಮ್ಮಷ್ಟ.
ಯಾಕೆ ಏನಾಯ್ತು.
ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಪರವಾಗಿಲ್ಲ ಮಾಮೂಲಿ ಇರೋವೇ ನಾಮವು.
ಹ್ಮ್.
ಮಾಮೂಲಿ ಇರ್ತವೆ ನಮ್ಮವೂ ಏನ ಮಾಡಕ ಆಯ್ತದೆ. ಹ್ಮ್ ಹೇಳಬೇಕು ಹೇಳಬೇಕು ಏನು ಕೆಲಸ ಮಾಡ. ಆಕ್ತಾ ಇದ್ದಂಗಿದ್ದೀರಾ ದಡ ದಡ ಅಂತ ಏನ ದಬ್ ಆಕ್ತಾ ಇದ್ದೀರಾ
ಹ್ಮ್ ಬಟ್ಟೆ ಜೋಡಸತ್ತ ಇದೀನಿ.
ಹ್ಮ್ ಜೋಡಸಗೋ ಜೋಡಸಗೋ ಹ್ಮ್ಮ್ ಹ್ಮ್ಮ್. ಹ್ಮ್ ಜೋಡಸಕೊ ಇನೆನ್ ಮಾಡಕಾಯ್ತದೆ.
ಹ್ಮ್ಮ.
ಅದೇ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ನನ್ಗೆ.
ಬಟ್ಟೆ ಎಲ್ಲಾ ಜೋಡಸಕೊಂಡ್ರಾ.
ಹ್ಮ್ ಜೋಡ್ಸಿದ್ದೀನಿ. ಹ್ಮ್ ಜೋಡ್ಸೋದ ಏನೋ ಜೋಡಿಸಿ ಬಿಟಿದೀನಿ. ಇಲ್ಲಾ ಅಂದ್ರೆ ಹಿಂಗು ಯೋಚನೆ. ಊಟ ಮಾಡುತ್ತಾ ಇದೀನಿ ನಾಳೆ ಹೆಂಗೋ ಬೆಳಗ್ಗೆ ಬೇಗ ಎದ್ದ್ಬಿಟ್ಟು. ರಿಪೋರ್ಟ್ ಮಾಡ್ಕೊಂಡು ಬಂದು. ಆಮೇಲೆ ಸಂಜೆ ಇನ್ ಸ್ವಲ್ಪ ಹಂಗೆ ನಮ್ಮ ಅಣ್ಣ ಅವ್ರ ಮನೆ ಹತ್ರ ಹೋಗ್ಬಿಟ್ಟು. ಚೀಲಗಳು ತಗೊಂಡು ಬಂದ್ಬಿಟ್ಟು ನೈಟ್ ಮಾಡ್ಕೊಂಡು ಟ್ಯೂಸ್ಡೆ ಹೋಗ. ಬಿಡೋಣ ಅಂತ ಅನ್ಕೋತಾ ಇದ್ದನಿ ಹೆಂಗ್ ಮಾಡ್ಲಿ.
ಹಂಗರೆ ಅಂದ್ರೆ ನಾಳೆ ಹೋಗ್ಬಿಟ್ಟು ಡ್ಯೂಟಿಗ್ ಜಾಯ್ನ್ ಆಗಿ ನಿಮ್ಮ ಅಣ್ಣರ ಮನೆಗ ಹೋಗ ಬರೋದು ಅಂತ.
ಸಂಜೆ ಅದೇ ಆ ಚೀಲ ಇಸಕೊಂಡು ಬರೋಕ್ಕೆ.
ಹ್ಮ್ ಆಮೇಲೆ ಬಂದು ಅಟ್ಟೆ ಟೈಮ್ ಅಷ್ಟು ತಗೊಂಡ್ ಹೋಗೋದು.
ಹ್ಮ್ ಅಂಗೆ ಹಂಗ ಮಾಡ್ಲಾ ಹ್ಮ್ ನಂಗೆ ಹ್ಮ್. ಹೌದಲ್ಲಾ ಸುಮ್ ಚೀಲ ಗ್ಲಿಲ್ಲ ಅಂದ್ರೆ. ಬುಕ್ಸ್ ನ ಹಂಗ ಹೊರಕ ಆಗಲ್ಲ ಅದು ಮೊದಲೇ ನಂಗೆ ಬೌನ್ಸ್ ಎಲ್ಲ ಒಂಚೂರ ಹಂಗಂಗೆ.
ಹ್ಮ್ ಹಂಗೆ ಮಾಡಿ ಹ್ಮ್ ಹ್ಮ್.
ಅದಕ್ಕೆ ನೋಡೋಣ ಮ್ಯಾತ್ಸ್ ಐಡಿಯಾ ಎಲ್ಲೆಲ್ಲಿ ವರ್ಕ್ಔಟ್ ಆಗ್ತಿತ್ತು ಅಂತ ನೋಡ್ತಾ ಇದ್ದೀನಿ. ಹ್ಮ ರಿಪೋರ್ಟ್ ಮಾಡ್ಕೊಂಡ್ ಬಿಟ್ಟು ಬಂದ್ ದ್ ಹೆಂಗೋ ನಾಲ್ಕೂವರೆ ಅನ್ಕೋತೀನಿ ಮುಗಿಯೋದು?
ಹ್ಮ್
ಮತ್ತೆ ಟೈಮ್ ನಾಳೆ ನಾಲ್ಕೂವರೆ ಮುಗಿದ್ರೆ ಬಂದು ಸ್ವಲ್ಪ ಬೇಗ್ ಅಲ್ಲ ಹಂಗೆ ಬರ್ತಾ ಅವಯ್ಯ ಹಂಗೆ ಬರ್ಬೇಕು ನಿಂಗೆ ಹೇಳಿರ್ತೀನಿ ನಮ್ಮ್ ಅಣ್ಣಾಗೆ ತಗದುಟ್ಟಿರು ಅಂತ ಹೇಳಿದ್ರೆ ತಗದಿಟ್ಟಿರ್ತಾನೆ ಸಾಯಂಕಾಲ ಹಂಗೆ ಹೋಗ್ಬಿಟ್ಟ ತಗೊಂಡ ಹಂಗೆ ಬಂದು ಸ್ವಲ್ಪ ಬುಕ್ಸ್ ಎಲ್ಲಾ ಅದಕ್ಕೆ ಹಾಕ್ ಬಿಟ್ ಅಂಗೆ ತಗೊಂಡ್ ಹೋಗದಾ
ಹ್ಮ್ ಅಂಗೆ ಮಾಡ್ಬೋದು ಇಲ್ಲಾಂತಂದ್ರೆ ಇವತ್ತಾದ್ರೂ ಸ್ವಲ್ಪ ಒಂದ್ ಎರಡು ಬ್ಯಾಗ್ ಬಟ್ಟೆ ಬ್ಯಾಗ್ ಏನಾದ್ರೂ ಇಂತವಿದ್ರೆ ಇವತ್ ಬೆಳಿಗ್ಗೆ ಹೋಗುವಾಗ ಒಂದ ಒಂದ್ ಅಥವಾ ಎರಡು
ಓ ನನಗ್ ಆಗೋಷ್ಟು ಒಂದೇ ಒಂದು ಚಿಕ್ಕ ಬ್ಯಾಗ ಎತ್ಕೊಂಡ್ ಹೋಯ್ತೀನಿ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ಸರಿನಾ ನೋಡೋಣ ಹೆಂಗ್ ಆಗುತ್ ತೋ ಅಂಗ್ ಮಾಡುವ
ಹ್ಮ್
ಅಲ್ವಾ ಒಂದೇ ಸಲಿ ಅಷ್ಟೊಂದ್ ಎಲ್ಲಾ ನಂಗ್ ಹೊರಕ್ ಆಗಲ್ಲ
ಹ್ಮ್
ಹಂಗ್ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ಲಿ ಹಂಗೆ ಮಾಡ್ಲಾ
ಹಂಗೆ ಮಾಡು ನಾ ಇವತ್ತು ನಾಳೆ ಹೋಗ್ತಿರಲ್ಲ ಒಂದ್ ಎರಡು ಬ್ಯಾಗ ಒಂದ್ ಬ್ಯಾಗ್ ಎಷ್ಟ್ ಆಗುತ್ತೋ ಅಷ್ಟ್ ಎತ್ಕೊಂಡ್ ಹೋಗಿ ಮ್
ಹ್ಮ್ ಏ ಎರಡು ಗಿರಡೆ ಎಲ್ಲಾ ನಮ್ಗಾ ಆ ಆಗಲವ ಒಂದ ಏನೋ ಚಿಕ್ಕದ್ ಯಾವದಾದ್ರು ಇಲ್ಲ ಅಂದ್ರೆ ಅದು ಇಲ್ಲ ಅಷ್ಟೇ ಹ್ಮ್ ಸುಮ್ ಒಂದೆ ಸಲಿ ಏನೂ ಒಂದೇ ಸಲಿ ತಗೊಂಡ ಹೋಗ್ಬತಾನೆ ಬಾ ಅದೇ ಹಿಂದಗಡೆ ಡಿಕ್ಕಿಲ್ಲಿ ಮತ್ತೆ ಸೀಟ್ ಇರುತ್ತಲ್ಲಾ ಹಿಂದೆಗಡೆ ಅಲ್ಲು ಇಡ್ಬೋದು ತಾನೇ ಜಾಸ್ತಿ ಇಲ್ಲ ಹ್ಮ ಬುಕ್ಸ್ ಅದೆ ನನ್ ಬುಕ್ಸ್ ಎತ್ಕೊಂಡ್ ಹೋಗ್ಲೇಬೇಕು ನೀನೆ ಹೇಳ್ತಿಯಲ್ಲ ಇಲ್ಲೆ ಯಾಕ್ ಬಿಟ್ಟ ಹೋಗ್ತಿಯಾ ಓದ್ ಕಳೋಗಬೇಡವಾ ಅಂತ ಅದಕ್ಕೆ ಹ್ಮ್ ಹಂಗೆ ಮಾಡಲ್ಲ ಬೆಳಗ್ಗೆ ಇನ್ನೊಂದು ಆರೂವರೆ ಏಳು ಗಂಟೆಗೆ ಬಿಳ್ ಏಳು ಗಂಟೆಗೆ ಬಿಡ್ಬಾರ್ದ್ ಮ ಎಂಟು ಕಾಲ ಅಷ್ಟೊಂತ್ತಿಗೆ ನಂಗೆ ಬಯೋಮೆಟ್ರಿಕ್ ಇರುತ್ತೆ ಹ್ಮ್ ಹ್ಮ
ಅಲ್ಲಿ ಹೋಗಿ ಹೊಸ ಜನ ಹೊಸ ಅಲ್ಲಿ ಹೋಗಿ ಹೊಸ ಜನ ಹೊಸ ಇದು
ನಾವೇ ಹೊಸಬ್ರು ಯಾವಾಗ ಹಳಬ್ರೂ ಇದ್ಕೊಂಡ್ ಅದೇ ರಾಮಾಯಣ ಯಾವಳ್ ಕೇಳ್ ತಗ ಹುಂ ಹುಂ ಹಿ ಹಿ
ಹ್ಮ್ ಒಂದ್ ಚೂರು ಫೀಲ್ ಆಗ್ತಿಲ್ಲ ನಾವ್ ಹೋಗ್ಬೇಕದ್ ಫೀಲ್ ಆಗ್ತಿವಿ
ಹ ಫೀಲ್ ಅನ್ನೋದು ಅ ಮೊನ್ನೆನೆ ಹೇಳಿಲ್ವೆ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದ್ರನೆ
ಹ್ಮ್
ಯಾವ ಮನುಷ್ಯನ್ಗೆ ಎಷ್ಟು ಬೆಲೆ ಕೊಡ್ಬೇಕು ಅದೆಲ್ಲಾ ನನಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗೆ ಗೊತ್ತು. ಅದಕ್ಕೆ ಹಂಗ್ ಅನ್ಕೋತಾ ಇದ್ದೀನಿ. ಹೋಗ್ಬಿಟ್ಟು ಸಂಜೆ ಹಂಗೆ ಬರ್ತ ಚೀಲ ತಗೊಂಡು
ಹ್ಮ್
ಹ್ಮ್ ಬರಣ ಅಂತ
ಹ್ಮ
ಬಂದ್ಬಿಟ್ಟು ಮಂಗಳವಾರ ಸ್ವಲ್ಪ ಬೆಳಿಗ್ಗೆನೆ ಹೋಗ್ಬಿಟ್ರಿ ಸರಿ ಹೋಗ್ಬಿಡುತ್ತೆ ಅಲ್ವಾ
ಹೌದು
ಮಾಡಣ ಅಂತ ಅನ್ಕೋತಾ ಇದ್ದೀನಿ.
ಹ್ಮ್.
ಹ್ಮ್. ಹಂಗೆ ಮಾಡ್ಲಾ ಹೆಂಗೋ ಮಂಗಳವಾರ ನಾನು ಹೆಂಗೋ ಖಾಲಿ ಮಾಡ್ಬೇಕು ಮಂಗಳವಾರ ಏಳನೇ ತಾರೀಕು ಹ್ಮ ಹಂಗೆ ಮಾಡ್ತೀನಿ ಅಲ್ವಾ
ಹೌದು ಹಂಗೆ ಮತ್ತೆ
ಹಂಗೆ ಮಾಡ್ತೀನಿ ತಗೋ ಹ್ಮ್ ಮತ್ತೆ ಏನ್ ಇವಾಗ ಬಟ್ಟೆ ಜೋಡಿಸ್ತಾ ಇರೋದ ಏನ್ ಟಾಪ ಗಿಪ್ ದೀಪು ಅಂತಿದ್ದೆ ಅವಳಗೆ ಡಿಂಪಲ್ಗೆ
ಅವಳ ತಾವ ಅವ್ಳು ನಂದ ನಾನ ಅವತ್ ಆಡ್ ಮಾಡಿದ್ನಲ್ಲ ಎಲ್ರಿಗುನು ಅವ್ಳ
ಎಂತ್ದು ಇಲ್ ತರ್ಸಿಯಾ ತೋರ್ಸು ಹ್ಮ
ತರ್ಸಿದೀನಿ ಬಾಯಿ ಕಡೆ ತೋರ್ಸ್ತೀನಿ ಆಮೇಲೆ ಹ್ಮ್
ನಿಮ್ ರೂಮ್ ಹತ್ರ ಬಂದಾಗ ತೋರ್ಸು
ಹ್ಮ್
ಆಯ್ತಾ ಆ ಫಿಲು ಗೀಲು ಅವೆಲ್ಲಾ ನಮ ಟೆನ್ಷನ್ ಅಲ್ಲೇ ಅವೆಲ್ಲ ಜೀರೋ ಆಗ್ಬಿಡ್ತಾವೆ ಇಲ್ಲಿಂದ ಇದ ತಾಂಡೋಗಿ ನೀನ್ ಏನೋ ಫೀಲ್ ಫೀಲ್ ಅಂದಲ್ಲ ಇಲ್ಲಿಂದ ಇದ ತಗೊಂಡೋಗಿ ಅಲ್ಲಿ ಸೆಪ್ರೆಟ್ ಮಾಡಿ ಅಲ್ಲಿ ಏನ್ ನನಗೆ ಅಡ್ಜಸ್ಟ್ ಮಿಸೆಂಟ್ ಅದೆಲ್ಲ ಕಾಮನ್ ಸಾಮಾನ್ಯ ಏನ್ ಮಾಡಕ್ಕ ಆಗಲ್ಲ ಹ್ಮ್ ಹಸ ಯಸು ಹೊಸ ಜನ್ರು ಅಂದ್ರು ಏನು ಮಾಡಕ್ಕ ಆಗಲ್ಲ ಹೋಗ್ಲೇಬೇಕಾಗತ್ತೆ
ಹ್ಮ್ ಹೌದು ಹ್ಮ್
ಇದ್ರಲ್ಲೇ ಇದ್ದರೆ ನಾವು ಬದಲಾವಣೆ ಆಗೋದು ಯಾವಾಗ ಹ್ಞ ಹ್ಮ ಕೆಳಗಡೆ ಇಳಿತೀವ ಅಷ್ಟೇ ಯಾವಾಗ್ಲೂ ಕೆಳಗಡೆ ಇಳಿಬಾರ್ದು ಮೇಲೆ ಹತ್ಬೇಕು ತಾನೆ ಹ್ಮ್ ಹ್ಮ್ ಅದಕ್ಕೆ ಹಂಗಡಣ ಅಂತ ಏನೋ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಏನಾಯ್ತದೋ ಏನ್ ಕತೆೇನೋ
ಹ್ಮ್
ಸರಿನಾ ಆಗಿದ್ದಾಗ್ಲಿ ಮಾಡೋದಂಗೆ ಮಾಡೋಣ ಅಂತ ಅನ್ಕೊಂಡಿದನಿ
ಹ್ಮ್ ಹೌದು
ಮತ್ತೆ ಊಟ ಆಯ್ತಾ ಹ್ಮ್ ಪರವಾಗಿಲ್ವೇ ಇಲ್ಲಿ ಕೊಡಸ್ಬಿಟ್ಟವ್ರೆ ಹ್ಮ್
ನಮ್ಮ ಅಕ್ಕ ಇಡ್ಲಿ ಇಡ್ಲಿ ಕೊಡ್ಸಿದ್ರ ಇಡ್ಲಿ ತಿಂದೆ
ಹ್ಮ್
ಹ್ಮ್
ಹೌದಾ ಅಂದೆ
ಹ್ಮ್
ಹ್ಮ್ ಹೆಂಗ ಮಾಡಿ ಮತ್ತೆ ಊಟ ಇನ್ನುೂ ಲೇಟ ಏನು ಅಲ್ವಾ
ಊಟ ಇಲ್ಲ ಮಾಡಲ್ಲ ನಾನು ನಾನ್ ತಿಂದೆ ಆಲ್ರೆಡಿ ಇಡ್ಲಿ ಅದು ಇದು
ಎಲ್ಲೋಗಿದ್ದೆ ಮಧ್ಯಾಹ್ನ ಕಾಣಸ್ತಿರ್ಲಿಲ್ಲ
ಏನ ಮಸ ಮನೆಗ್ ಹೋಗಿದ್ದೆ
ಹ್ಮ ಹೌದಾ ಅದಕ್ಕೆೇ ಕಾಣ್ತಾ ಇಲಿಲ್ಲ ನಿಮ್ ರೂಮ್ ಅವರ್ನ ಕೇಳದ್ನಪ್ಪಾ ಅವ್ರೇನು ಉತ್ತರಾನೇ ಕೊಡ್ಲಿಲ್ಲ ಏನೋ ಹೆಸರು ಗೊತ್ತಿಲ್ಲ ಅವ್ರ ಯಾರನ್ನ ಕೇಳ್ದ ಇದಾರ ಅಂದ್ರೆ ಅವರು ಹು ಅಂದಿಲ್ಲ ಊಹೂ ಅಂದಿಲ್ಲ
ಯಾರ್ನ ಕೇಳಿದೆ ಅಕ್ಕ
ಅವ್ರ ಹೆಸ್ರ ಏನೋ ಗೊತ್ತಾಗಿಲ್ಲ ನನ್ಗೆ ಯಾರೋ ಹೊಸ ಹೊಸಬರು ಅನ್ಕೊಂತೀನಿ ಅವ್ರ ಹೆಸರು ಏನೋ ನಿನ್ನೆ ಹೆಸರು ತರಾನೇ ಇರ್ಬೇಕು ಏನೋ ಅವ್ರ ಹೆಸರು ನಂಗೆ ಏನಾಗಬೇಕು ಹ್ಮ್ ನೀವಿದ್ದೀರಾ ಅಂತ ಕೇಳಿದ್ರೆ ಅವ್ರೇನು ಮಾತಾಡಿಲ್ಲ ಅದಕ್ಕೆ ಸುಮ್ಮನೆ ಅದೇ ಇನ್ನೇನ್ ಮಾಡೋದು ಅಂತ
ಹ್ಮ್ ಹ್ಮ್
ತಾನೆ ಇಲ್ ಬಂದ್ ಸಾಯಂಕಾಲ ಅಕ್ಕ ನಂಗೆ ಹೊಟ್ಟೆ ಹಸಿವಾಗ್ತಿದೆ
ಕೊಟ್ರೆ ತಿನ್ಕೊಂಡ ಬರ್ತೀನಿ
ಇದು ಎಷ್ಟು ವರ್ಷ ನೆಡಿತೈತೆ
ಏನಮಮ್ಮೋ ಇನ್ನೊಂದ್ ವರ್ಷ ಎರಡು ವರ್ಷ
ಹ್ಮ್ ಮತ್ತೆ
ಹ್ಮ್
ನಿಮಗೆ ಕಲಿಬೇಕು ಕಷ್ಟ ಇರ್ತೇತಿ
ಹ್ಮ್
ನಾವ್ ಹಿಂಗೆ ಅವ್ರ ಹಂಗೆ ಅನ್ನೋತರ ನಿಮ್ ಮನೇಲಿ ಒಬ್ಬಳೇ ಅಂತ ಚೆನ್ನಾಗ್ ಮುದ್ ಮಾಡಿ ಮುದ್ ಮಾಡಿ ಬೆಳಸವ್ರೆ ನಿನಗೆ ಅದಕ್ಕೆ ನಿಂಗೇನೋ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ
ಹ್ಮ್
ಹ್ಮ್ ಹೊರ್ಗಡೆ ಬಿಟ್ರೆ ಇವಾಗ ರೂಮ್ ಮಾಡ್ತೀವಿ ಅಂತ ಏನ ಯೋಚನೆ ನೆಡಿತಾಯಯ್ತಲ್ಲ ಮಾಡ್ರಿ ಮಾಡ್ರಿ ಅವಾಗ ಕಷ್ಟ ಏನು ಅಂತ ಗೊತ್ತಾಗ್ತೈತಿ
ಹ್ಮ್ ಮಾಡ್ಲೇಬೇಕು
ಹ್ಮ್ ಡಿಂಪಲ್ ಏನು ಹೇಳ್ತಾ ಇದ್ಲು ಅದ್ರ ಬಗ್ಗೆನೆ ತಾನೇ ಅವ್ರ ಮನೆ ಎಲ್ಲಿರೋದು ಇಲ್ಲೇನೋ ಅದು ಯಾವ್ದು ಹೇಳದಪ್ಪ ಹೆಬ್ಬಾಳ
ಯಲಹಂಕ
ಹ್ಮ ಕೆಂಪಾಪುರ ಅದ ಹೆಂಗೋ ಹೇಳುದ್ಲ ಅವತ್ತು
ಹ್ಮ್ ಅಲ್ಲಿ ಯಲಹಂಕ
ಹ್ಮ್ ಯಲಂಕದ ಹತ್ರನಾ ಹ್ಮ್ ಅವಳು ಶ್ವೇತಾ ಆ ಕಡೆನೇನು ಎಲ್ಚನಹಳ್ಳಿ ಹ್ಮ್ ಹ್ಮ್ ಹ್ಮ್ ಅದೇ ಅದೇ ಇನ್ಯಾರೆ ತನು ಇದ್ದಾಳ ನಿನ್ನ ಫ್ರೆಂಡ್ ತನು ಯಾರೋ ನನ್ ಸರಿಯಾಗಿ ನೋಡಿಲ್ಲ
ಹೌದ ಅವಳು ವೈಟ್ ಫೀಲ್ಡ್
ಓ ಹೌದಾ ನಮ್ ಕಡೆ ಹಂಗಾರ ಈ ಕಡೆ ನಮ್ಗೆ ಎಡ್ಗಡೆ ನಾನು ಹೊಸ್ಕೋಟೆಗೆ ಹೋಗಯ್ತೀನಲ್ಲ ಆ ಕಡೆಗೆ ಎಡಗಡೆಗೆ ಹ್ಮ್ ಅದೇ ಅದೇ ಹ್ಮ್
ಮತ್ತೆ
ಹ್ಮ
ಮತ್ತೆ ಏನ್ ಸಮಾಚಾರ
ಹೇಳಬೇಕಪ್ಪ ಏನ್ ಸಮಾಚಾರನೋ ನಮಗೆ ಗ್ರಹಚಾರ ಅನ್ನೋ ತರ ಐತೆ ಬೇಜಾರಾಗ್ತದೆ ನನ್ಗದೆಲ್ಲಾ ಹೆಂಗ ಗೊಂಡ್ ಹೋಗ್ಲಿ ನನ್ಗ ಅದೇ ತಲೆ ನೋವು ಆಗಿರೋದು ಇವಾಗ ಹೆಂಗೆ ಇವಾಗ್ಲೇ ನಂಗೆ ಜ್ವರ ಬಂದಂಗ ಆಗ್ತತೆ ನಿಂಗ ಏನ್ ಗೊತ್ತಾ ಇಲ್ಲಿ ಜಾಸ್ತಿ ವರ್ಕ್ ಮಾಡ್ಬಿಟ್ರೆ ಕೈಕಾಲ್ ಎಲ್ಲಾ ನೋವ್ ಬಂದ್ಬಟ್ ಆಮೇಲ್ ಒಂದು ವಾರ ಮೇಲ್ ಎದೊಳಲ್ಲ ಹಂಗಲ್ಕೊಬಿಡ್ತಿನಿ ಮ- -
ಹ್ಮ್ ಅದುನ್ ಜೋಡ್ಸಕ್ಕೆ ಒಂದ್ ವಾರ ಬೇಕೇನಪ್ಪಾ.
ಹ್ಮ ಏನಿಲ್ಲ ತಗೋ ತಗೋ ನಾನ್ ಕಂಟಿನ್ಯೂಸ್ ಆಗಂತೂ ಮಾಡಲ್ಲ ಅವಾಗ ಅವಾಗ ಯಾವಾಗವಾಗ. ಬಿಡ್ವಿರುತ್ತೊ ಅವಾಗ್ ಅವಾಗ್ ಮಾಡ್ಕೋತೀನಿ ನಂಗ್ ಬೇಕು ಅನ್ಸುದ್ ಮಾತ್ರ ಇಲ್ಲ ಅಂದ್ರೆ ಹಂಗೆ ಇರುತ್ತೆ ನನ್ಗೆ ಯಾವಾಗಾರು ಮೂಡಿದ್ರೆ. ಮಾಡ್ತೀನ್ಅಷ್ಟೇ ಹ್ಮ್ ಆದ್ರೂ ಅದು ಬೇಕು ಅಂದೇ ಅನ್ಸುತ್ತೆ. ಮತ್ತೆ ಇನ್ನು ನಾನು ಹೋಗೋದೆ ಅದೇ ಉದ್ದೇಶಕ್ಕೆ ಮಾಡ್ಲೇಬೇಕಲ್ಲ ಹ್ಮ್ ಆತರ ಹ್ಮ್ ಅದಿಕ್ಕೆ ಸರಿ ಸರಿ ಇನ್ನೇನ್ ಮಾಡಕೈತದೆ ಮಾಡ್ಲೆಬೇಕು. ಮಾಡ್ತೀನಿ ಅಷ್ಟೆ. ಮತ್ತೆ ಊಟ ಮಾಡಲ್ಲ ಇವಾಗ್ ನೀನು ಏ ಸ್ವಲ್ಪ ಬಿಸಿ ರೈಸು ಒಂದ ಸ್ವಲ್ಪ
ಅಯ್ಯೋವಾ ನಾನ್ ರೈಸ್ ತಿನ್ನಲ್ಲ ಬೆಳಗ್ಗೆಯಿಂದ ತಿಂದಿದ್ದೀನಿ ರೈಸ್. ಬೆಳಗಿನು ಅಲ್ಲಿ ನಮ್ಮ ಅಕ್ಕ ಒಂದ್ ಕುಕ್ಕರ್ ಪಲಾವ್ ಮಾಡಿಟ್ಟೋದ್ಲು ಮಾಡಿಟ್ಟೋಗಿದ್ಲು. ಹ್ಮ್
ಕುಕ್ಕರ್ ಪಲಾವ್ ಏನುಕಿ ಇಬ್ರು ಸೇರ್ಕೊಂಡ್ ಹೆಂಗ ತಿಂದ್ರಿ.
ಅವಳ್ ಮಾಡಿದ್ದೆ ಸ್ವಲ್ಪನಾ ನಾನ್ ತಿನ್ನಲ್ಲಲ.
ಹ್ಮ್
ಅದಿಕ್ಕ ಹಂಗನಿನ್ ಅಷ್ಟೆ ಹ್ಮ್ ಹ್ಮ್
ಅದೇ ಅದೇ ಏನು ಹೇಳಪ್ಪ.
ಮತ್ತೆ
ಹೇಳ್ಬೆ ನೀನ್ ಏನಾದ್ರು ಮಾಡದ್ ತಾನೆ ನಿಮ್ಮ ಅಕ್ಕ ಮಾಡ್ತಂತೆ ನೀನ್ ತಿಂತಂತೆ ಬಂತಂತೆ ಅಂತೆ
ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ ಬಂದಿದ್ದೀನಿ ಅವ್ಳಿಗೆ.
ಏನ
ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ ಬಂದೀನಿ
ಅಹಾ ಹ ನಿಮ್ಮ ಅಕ್ಕ್ ಕೆಲ್ಸ ಮಾಡ್ತಾಳೆ.
ಅವ್ಳ ಅಡ್ಗೆ ಮಾಡದ್ನು ಆಮೇಲೆ ಅವ್ರ ಅವ್ರು ಎಲ್ಲಾ ಮದ್ವೆ ಆ ತ್ ಒಂದ ಹದ್ನೈದಿಸಗಟ್ಲೆ ಹೋಗ್ಬಿಟ್ಟಿದ್ರು ಬೆಂಗ್ಳೂರ್ ಅಲ್ಲಿ ಇಲ್ಲೆನ್ ಬಿಟ್ಬಿಟಿ ಮನೆ ಎಲ್ಲ ಸ್ವ ಇದಾಗಿತ್ತು ಅವಳೆಲ್ಲ ಕ್ಲೀನ್ ಮಾಡ್ತಿದ್ಲು ನಾನ್ ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಟ್ಟೆ.
ಹ್ಮ್ ಹ್ಮ್ ಹ್ಮ್
ಏನ ನಿನ್ ಅದು ಮಾಡಲ್ಲ ಪಿಜಿಲ್ ಏನ್ ಉಂಡ್ ಉಂಡ್ ಮಾಲ್ಕೊಂತ್ಯ ಇಲ್ ಬಂದಾಗ ಮಾಡ್ಕೊಡು ನನಿಗೆ
ಓಹೊಹೊ ಜಿ ಎಲ್ ಮಾಡಲ್ಲ ಅಂದ್ರೆ ಇಲ್ ಪಿ ಜಿ ಎಲ್ ಕೊಡ ಊಟಕ್ಕೆ ನಾವು ತಿನ್ನದಕ್ಕೆ ಅಷ್ಟು ಶಕ್ತಿ ತ್ತಿ ಬರಲ್ಲ ಅನ್ಬೇಕು ನೀನು.
ಹಾಹಾ ನಾನು ಪಾಪ ಒಬ್ಳೆ ಮಾಡ್ತಾಳಲ್ಲ ಅಂ
ಅದೇ ಅವತ್ತೇನು ಹ್ಮ ಎಲ್ತ್ ಇಶ್ಯೂ ಅಂದಾಗ ಮ ಮಾತಾಡ್ತಿತ್ತು ನೋಡು ಅವಕ್ಕನಾ
ಎ ದಾಸ್ರಳ್ಳಿ ಅಕ್ಕ.
ಹ್ಮ್ ಅದೇ ಅವಕ್ಕನೇ ತಾನೆ ಅವತ್ತೇಳ್ತಾ ಇದ್ದಿದ್ದು ನನ್ಗೆ ಹಿಂಗ್ಆಗೈತೆ ಇಲ್ಲಿ. ಚೆಸ್ಟ್ ಅಂತ್ರ ಹೇಳ್ತಿದೆ ನೋಡು.
ಹ್ಮ್ ಏನಾಗಿದೆ ಅಂತೇಳಿದ್ದೆ ಹೇಳು.
ಅದೇನು ಚೆಸ್ಟ್ ಹತ್ರ ಹಿಂಗೇನು ಗುಳ್ಳೆ ತರ ಆಗಿ